ಹಲೋ
ಹಲೋ
ಹಲೋ ಅಕ್ಕಾ ಹಲೋ ಅಕ್ಕ
ಹಕ್ಕ ನೀಏನ್ನ
ಏನಿಲ್ಲ ಅಕ್ಕ ಊಟ ಆಯ್ತ ಅಕ್ಕ
ಆಯ್ತಪ್ಪಾ ನಿನ್್ದ
ಆಯ್ತು ಅಕ್ಕ ಅಕ್ಕ ಎಕ್ಸಾಮ್ಗೆ ಹೋಗಿದ್ದೀರಾ ನೀವತ್ತು
ಹಪ್ಪ ಇತ್ತು ಹೋಗಿದ್ದೆ ಇವತ್ತು ಬೆಳಗ್
ನು ನೇಡ್ತೋಗ ಎಕ್ಸಾಮ-
ಎಕ್ಸಾಮ್ ಚೆನ್ನಾಗ ಆಯ್ತು-
ದ ಅಕ್ಕ ನಾಳೆ ಸುಟ್ಪುಗ್ ಹೋಗೋನ ಅಕ್ಕ
ಏಕಪ್ಪ
ಅಕ್ಕ ನಂದು ಆಧಾರ್ ಕಾರ್ಡ್ ತಿದ್ದಪಡಿ ಮಾಡೋದಿತ್ತ ಅಕ್ಕ ಹಿಂಗ
ಹೌದು ನಮ್ಮದ ಕೆಲದಲ್ಲಿ ಮಾಡಲ್ಲ ಅಪ
ಇಲ್ಲಿ ಇಲ್ಲ ಅಕ್ಕ ಸುರ್ಪುರ್ಗ್ ಹೋಗ್ಬೇಕಕ್ ಅಂತೆ ನಾನಗೆ
ಸುಲ್ಪ್ರಗ್ ಹೋಗಬೇಕಂತ
ಹ ಆಗ
ಹೌದಾ
ಹೂ್ ಅಕ್ಕ ಇವಾಗ ನಂದು ಡೇಟ್ ಆಫ್ ಬರ್ತ್ ಇದು ಇದ ಅಕ್ಕ ಅಂದ್ರೆ ಡೇಟ್ ಆಫ್ ಬರ್ತ್ ಸ್ವಲ್ಪ ಎರಡ್ ಸಾವಿರ ನಾಲ್ಕು ಐದರಲ್ಲಿ ಮಾಸ್ ಕಡ ಟಿಷನ್ಲ್ಲಿ ಇದದ ಆಧಾರ್ ಕಾರ್ಡ್ ಎರಡ್ ಸಾವಿರ ಎರಡ್ ಸಾವಿರ ನಾಕು ನಾಕ್ ಅದ ನಾಕ್ ಅದಕ್ಕ ಎಂಟು ಮಾಡ್ಕೊಂಡ್ರಬೇಕಸಿಲೆ ಹ ಬಿಸಗ ಹೋಗಬೇಕಕ್ಕ ನಾಳೆ
ಕಪ್ಪಿಸಕೋಬೇಕಾ
ಹಕಾ
ಇಲ್ಲ ನೆಮ್ಮದಿ ಕೇಂದ್ರದಲ್ಲಿ ಮಾಡ್ತಾರ ಅನ್ಕೊಂಡ
ಹದಕ ಇಲ್ಲಯಕ ಚಂಬುವೈನಲ್ಲಿ
ಹಾ ಕೆಂಬವೇ
ಅಕ್ಕ ಯಾರಿಗಾದ್ರೆ ಕೇಳ್ಬಿಟ್ಟು ಹೇಳಕ್ಕ ನನ್ಗೆ
ಹಾ ನಮ್ಸಲ ಸಿಿಕ್ಯಾತ್ನ ಕೇಳತ್ನ ಅತ್
ಅಷ್ಟೊಂದ್ ಸರಿ ಸರಿಯಾಗಿ ಗೊತ್ತಿಲ್ಲಾಕ್ಕ ನನ್ಗೆ
ಹಾ
ಸ್ವಲ್ಪ ಕೇಳ ಹೇಳಕನ್ಗೆ
ಹಾ ಕೇಳ್ತೀನಿ ನೋಡಣ
ಇವತ್ತು ಅಕ್ಕ ಎಲ್ಲಿಗೆ ಹೋಗಿದಾರ ನಿನ್ಗೆ
ಇವತ್ತು ಎಲ್ಲಿ ಎಕ್ಸಾಮ್ ಹೋಗಿದ್ರೆ
ಎಕ್ಸಾಮ್ೆ ಅಂಗ್ನಡ್ತೋ ಎಕ್ಸಾಮ
ಎಕ್ಸಾಮ್ ಚೆನ್ನಾಗಿ ನಡಿತ
ಸ್ಾಯಿ ನಡತಬೇಕ
ಹಾ
ಎಕ್ಸಾಮ್ ಚಲೋ ಐ್ತಕ್ಕ
ಹಾ ಚೆನ್ನಾಗೋಯ್ತು
ಅಕ್ಕ ನಾಳೆ ಹೋಗ್ ಬರ್ತೀರ ಅಾ ನೀವು ಯ ನಮ್ಮಲಿಿಕಂದ್ರೆ
ಹಾ ಬರ್ತಂತ
ಹೆ ನಾಳೆ ನಮ್ ಕಾಲ್ ನಾಳೆ ಹಸ್ನಕ ಹೋಗ್ಬ ಬಿಡ ಮದ
ಹ ಸರಿ ಹೋಗ
ಮತ್ತೆರಡದಕ
ಮತ್ತೆ ಏನಿಲ್ಲಪ್ಪಾ ಊಟಗ್ಯದ
ಹಾಕ್ಕ
ಊಟ ಆಗ್ಯದ ಆಪ್ಪ ಅಂದೆ
ಹ ಹಾಗಯ್ತಕ್ಕ ನಿಮ್ದಕ
ನನ್ ಹಾಗ್ಯದಪ್ಪಾ
ಅಕ್ಕ ನಾನ್ ಡಿಗ್ರಿ ಅಡ್ಮಿಷನ್ ಮಾಡಕ್ಕೆೆ ಡಾಕ್ಯುಮೆಂಟ್ ಏನ್ ಬಬೇಕಕ್ಕಾ
ಡಾಕ್ಯುಮೆಂಟ್ಸ್ ಯಾ ಕಾಲೇಜ್ಗೆ ಹೋಗಿಲ್ವಾ
ಹೋಗಿಲ್ಲಕ್ಕ ನಾನು ಅದು ಕೇಳಿದಕ ಇಲ್ಲಿ ನೀ ಡಿಗ್ರಿ ಕಾಲೇಜ್ನಲ್ಲಿ
ಹೌದಾ ಅದೇನೋ ಆನ್ಲೈನ್ದಲ್ಲಿ ಪೀ ತುಂಬಿರ್ತಿಯಲ್ಲಾ ಅದು ಬೇಕು
ಹೌದಕ್ಕಾ
ಹಾ ಮತ್ತೆ ಆಧಾರ್ ಕಾರ್ಡ್
ಹ ಆಧಾರ್ ಕಾರ್ಡ್ ಅಕ್ಕ ಎಷ್ಟು ಸರ್ಟ್ ಬೇಕಕ್ಕ
ನಾಗ್ಸೆಟ್ಟ
ಆಧಾರ್ ಕಾರ್ಡ್ ನಾಕ್ಸ ಾಕ ಮನು
ಪಟಿ ಸಿ
ಬಿಸಿಲ ಅದು ಅದು ಎಷ್ಟು ಬೇಕ್ಕಕ
ಅದ್ ನಾಕ್ ಸರ್
ಅದನು ನಾಲ್ಕು ಸಟ್ ಬೇಕಾಕ್ಕ
ಹಾ ಇನ್ಕೊಂ ಕಷ್ಟ
ಎಮ್ ಕಷ್ಟ ಅವೇಷ್ಟಕ
ಆವು ಎಲ್ಲ ಸೆಮ್
ಅವು ನಾಲಕ್ ಸೆಟ್ ಬೇಕಾಅಕ್ಕ ಹಾ ಹ ಅದೆ ನಮ್ಮ ತಂದೆ ತಾಯ ಆಧಾರ್ ಕಾರ್ಡ್ನನು ಬೇಕೇ ನಕ್ಕ
ಹಾ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು
ಹ ಅಕ್ಕಾ
ಮತ್ತೆ ಅಂದ್ರೆ ಫೋಟೋ ಬೇಕು
ಹೂ ಅಕ್ಕಾ
ಇಷ್ಟೆಲ್ಲ ಬೇಕು ಮತ್ತೆ ಅಲ್ಲಿ ಆನ್ಲೈನ್ ತುಂಬಿರ್ತಯಲ್ಲ ಅದನ್ನನು ಜೆರಾಕ್ಸ್ ಹಾಕ್ ಕೊಡ್ಬೇಕು
ಏ ನಂಗ್ ಕಾಲೇಜಿ ಹಾಕ್ಬೇಕ ನ ಗಡರಟ್ಟಿ
ಇಲ್ಲ ಆನ್ಲೈನ್ ಸೆಂಟ್ರುಗೆ ಹೋಗಿ ಹಾಕ್ಬೇಕು ಪೇ ಮಾಡಿದ್ದನ್ನ ಕಾಲೇಜ್ಗೆ ತಂದ್ ಕೊಡ್ಬೇಕು
ಹೌದಾಕ್ಕ
ಹ್ಮಂ
ಅಕ್ಕ ನಾಳೆ ಕಾಲೆಜು ಚಾಲು ಇರ್ತದೆನಕ್ಕ
ನಾಳೆ ಯಾವಾರು
ನಾಳೆಕ ಶುಕ್ರವಾರ ಹೌದಾ ಅದೆಕ್ಕ ನಾ ಬರ್ಬೇಕಂತ ಮಾಡಿದಕ ನಾಳೆ ಅಡ್ಮಿಷನ್ ಗೆ ಬರ್ತಿದೆಕ ನಾಳೆ ಕಾಲೇಜ್ಗೆ.
ಆಯ್ತು ಬಾ ನಾನು ಬರ್ತನಿ ಅಂತ ಮಾಡನಿ
ಹಾಕ್ಕ ನಾಳೆ
ನಾಳೆ ಹಾ ನಾಳೆ ಮಾಡೋಣವ ಬಾ
ಹೌದಾ ಅಕ್ಕ ಇವ್ರಿಗೆ ಓದತಿರ ಅರಾವು
ಇವತ್ತು ಎಲ್ಲಿ ಹೋಗಿಲ್ಲ ಎಕ್ಸಾಮ್ ಇ ಲ್ವಬೇಕು
ಹೌದಾಕ್ಕ ಅಕ್ಕ ನಾಳೆ ಒಂದ್ ಎಂಗೇಜ್ಮೆಂಟ್ಗೆ ಹೋಗಮ್ಮ ಅಕ್ಕ ನಮ ಫ್ರೆಂಡ್ ಅಕಂದ ಅದ ಅಕ್ಕ ನಮ್ ಫ್ರೆಂಡ್ ಹಾಕದಕ್ಕ ನಾಳೆ ಎಂಗೇಜ್ಮೆಂಟ್ ಹೋಗಿ ಬರಮ ತಂಗಿಗನ್ ಕರ್ಕೊಂಡ್ ಬರ್ವಾಗ
ಹೆಂಗಜ ಮತ್ತ ಯಾವರಲ್ಲಿ
ಹಕ್ಕ ನಾಳೆಗೆ ಇಲ್ಲ ಅಕ್ಕ ಹತ್ತೀರ್ಥನಲ್ಲದೆಕ್ಕ
ಪಗತಿಯರ್ತಾ
ಹ್ಮ್
ಹ್ಮ್ ಹ್ಮ್ ಹೌದು ಎಷ್ಟ್ ಜಲ್ದಿ ಇಟ್ಕೊಂಡಿರ್ತೀರಾ
ಆ ಇವಾಗ ಅಂದ್ರೆ ಹನ್ನೆರಡು ಗಂಟೆಗೆ ಬೆಳಿಗ್ ಬೇಗಾನೆ ಮುದ್ದಿನಕ್ಕ
ಹ್ಮ್ ಹ್ಮ್
ಮತ್ತೆ ಏರಡ್ಬೇಕತಾ
ಮತ್ತ ಏನಿಲ್ಲಪ್ಪಾ ಹೇಳ್ಬೇಕು ನೀವೆಲ್ಲಾ
ಹಾ ಏನ್ ಅದೇ ಅಕ್ಕ ಎಕ್ಸಾಮ್ಸ್ ಎಲ್ಲಿ ಕೇಳಿ ಇದು ಸರಿ ಡಿಗ್ರಿ ಸಲ ಅಡ್ಮಿಷನ್ ಮಾಡಕ ಕೇಳಿದಾಗ ನಿಮ್ಗೆ
ಹಾ
ನಾಳೆನೇ ಫಾರಂ ತಂದ್ಬಿಡು ಫಾರಂ ತಗೋ
ಏನ್ ಸೆಕೆಂಡ್ ಪೇಸ ಮು ಎಲ್ಲಿ ಮುಗಸಿದ್ದೀರಾ
ಇಲ್ಲಕ್ಕ ಕೆಂಬೋಯ ಬೀ ಬರೆಸೀ
ಹೌದಾ ಸ್ಕೋರ್ ಎಷ್ಟ ಆಯ್ತು
ಸ್ಕೋರ್ ಫಿಟ್ ತೆಗಬೇಕಾ
ಹೌದಾ ಚೆನ್ನಾಗ್ ಮಾಡಿದೆ
ಹಾಕ ಅ ಎಂಗಿದೆ ಡಗ್ರಿ
ಬೇಜಾರ್ ಏನಿಲ್ಲಪಾ ನಾವ್ ಅನ್ಕೊಂಡಾತರ ಇದ್ರೆ ಸಾ
ಹ ಸರ್ ಟೀಚರ್ಸಗಳ್ಹ್ಯಾಗಿದಾರೆ.
ಚೆನ್ನಾಗಿ ಹೇಳ್ತಾರೆ.
ಪಾಠ ಸರಿಯಾಗಿ ಕ್ಲಾಸ್ ಹೇಳ್ತಾರಲ.
ಹಾ ಚೆನ್ನಾಗ್ ಸರಿಯಾಗಿ ಹೇಳ್ತಾರೆ.
ಎಲ್ಲಿ ಬರ್ತಕ್ಕ ಡಿಗ್ರಿ ಕಾಲೇಜು.
ಇಲ್ಲಿ ಹಾಂ ಕೆಂಬಾವಿಯಲ್ಲಿ.
ಹಾ ಕೈಯಲ್ಲಿ ಅಯ್ತಿ.
ಹಾಂ ಪ
ಆಕ್ಕ ಕೆಂಬಾವಿ ಡಿಗ್ರಿ ಕಾಲೇಜ್ ಇಲ್ಲಿ ಯಾವಿ ಎ ಯಾವ್ ಯಾಸೈಡ್ ಬರ್ತದಕ್ಕ ಹಾ ಅಕ್ಕ. ಹ ಹಾ ಇಳ್ತಬ್ ಕಾಲಿನಕ ಹಾ ಹ ಹಾ ಮ್ಯಾಗೆ ಹೋಗಬೇಕೇನಕ್ಕಾ ಫುಲ್
ಇಲ್ಲ ತಲಗಡನೆೇ ಐತಿ ಬಟ್ ಮ್ಯಾಗಿರೋದು ವಿದ್ಯಾರಣ್ಯ ಕಾಲೇಜ್. ತಳಗಿರೋದು ನಮ್ ಕಾಲೇಜ್ ಅಂದ್ರೆ ನನ್ನ ವೈಶ್ ಶಾಂತಗೌಡ ಪೊಲೀಸ್ ಪಾಟೀಲ್ ಅಂತ.
ಹ, ಹಾ, ಹೌದು ಅದು ಮ್ಯಾಗಿರೋದು ಕಾಲೇಜೇನಕ್ಕಾ,
ಹಾ ಅದನ್ನು ಕಾಲೇಜು.
ಹಾ, ಅಕ್ಕಾ
ಅದನ್ನು ಕಾಲೇಜು -
ಅದರ್ಗಿರಿ ಕಾಲೇಜಕ
ಹಾ ಅದ್ನ ಡಿಗ್ರಿ ಕಾಲೇಜ್ ಐತಿ, ಪಿ ಯು ಕಾಲೇಜ್ ಐತಿ.
ಎರಡು ಅದಾವೇನಕ್ಕಾ ಅಲ್ಲಿ ಮ್ಯಾಗ.
ಹಾ, ಹ್ಮ್ ಎರಡ ಅದಾವ-
ಾ ಇ ಇದು ಅಕ್ಕ ಕ್ಲಾಸ್ ನಡ್ತೇವೇನೆಕ್ಕ ಅಲ್ಲಿಮ್ಯಾಗ?
ಅಲ್ಲಿ ಏನ್ ಮಾಡ್ತವೆನಪ್ಪ ಅಷ್ಟ ಗೊತ್ತಿಲ್ಲ ನನ್ಗೆ.
ಆದ್ರೆ ಇದು ತಳಗಿನ ಕಾಲೇಜ್ ನಿಮಗ ಅಷ್ಟು ಗೊತ್ತಿದೆ.
ಹಾ
ಹಾ ಅಕ್ಕ ನೀವು ನಾಳೆ ಕಾಲೇಜ್ನಲ್ಲಿ ಇದ್ ಬಿಡ್ರಿ ನಾನು ಬೇಗನೆ ಬಂದು ಅಡ್ಮಿಷನ್ ಮಾಡೋಣ ಅಂತ.
ಹಾ, ಸರಿ
ಆಯ್ತ ಅದೊಂದು ಮಾಡಿ ಸ್ವಲ್ಪ ಎಂಗೇಜ್ಮೆಂಟ್ ಒಂದಿದೆ ಅಕ್ಕಾ ಎಂಗೇಜ್ಮೆಂಟ್ ಹೋಗಿ ಬರಮ್ ಬರ್ತಿರಿಲ್ಲಕ್ಕಾ ನಮಗೂಡ.
ಆಯ್ತ ಲೇಟ್ ಆಗಲ್ವಾ ಅಡ್ಮಿಷನ್ ಮಾಡಿ ಮತ್ತೆ ಎಂಗೇಜ್ಮೆಂಟ್ ಹೋಗ
ಇಲ್ಲಕ್ಕ ಇಲ್ಲಾಂದ್ರೆ ಅಡ್ಮಿಷನ್ ಮಾಡಿ ಹೋಗಮ್ಮಕ್ಕಾ ಹನ್ನೆರಡು ಲೇದೆ ಎಂಗೇಜ್ಮೆಂಟ್ ಇದೆ.
ಹ್ಮ
ನಿಮ್ಮಪ್ರೆಂಡ್ಸ್, ಫ್ರೆಂಡಸ್ನ ಕರ್ಕೊಂಡ್ ಬರ್ರಿ ನಾನು ನಮ್ಮಫ್ರೆಂಡಸ್ ಕರ್ಕೊಂಬರ್ರಿ ಇದು ಎಂಗೇಜ್ಮೆಂಟ್ಗೆ ಹೋಗಬರನಾ. ಎಷ್ಟಂತ ಹೆಂಗ ಕಿಲೋಮೀಟರ್ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ ಇದೆ ಅಕ್ಕಾ.
ಹ್ಮಾ,
ಹೋಗ್ ಬಂದ್ಬಿಡಣ ನಮ ಫ್ರೆಂಡ್ ಅಕ್ಕಂದೇ ಅಕ್ಕ ಎಂಗೇಜ್ಮೆಂಟ್.
ಅಲೋ, ಹೋಗೋಣ ಹೋಗಣ
ಮತ್ತೇನ್ ನಡ್ದಕ್ಕಾ
ಮತ್ತೇನುಇಲ್ಲಪ್ಪಾ
ಹೇಳರಿ ನೀವೆಲ್ಲಾ ದೊಡ್ಡ ಮಂದಿ ಹೇಳ್ಬೇಕ ನಾವು ಚಿಕ್ಕೊರುಕೆಳ್ಬೇಕು.
ಇಲ್ಲಪ್ಪ ನೀವು ಎರಡು ನಂದ್ದೇ ಇವಾಗ
ನಾವೇನಿಲ್ಲಕ್ಕ ನಿಮ್ಮಿಂದ ನಾವಕ್ಕಾ.
ಏನ ಇಲ್ಲಪ್ಪಾ ಹಂಗೆೇನ್ ಮತ್ತೆ ನಿನ್ ಫ್ರೆಂಡ್ಸ್ ಕಾಲ್ ಮಾಡಿಲ್ವಾ
ಹಾ ಅಕ್ಕಾ
ನಿಮ್ ಫ್ರೆಂಡ್ಸ್ ಯಾರು ಕಾಲ್ ಮಾಡಿಲ್ವಾ?
ಇಲ್ಲಕ್ಕ ಮಾಡಿಲ್ಲಕ್ಕ ಆಗಳೇ ಮಾ ಮಾಡ್ಬೇಕ ಒಬ್ಬ ಹಚ್ಚಿ ನಮ್ಮ್ ಫ್ರೆಂಡ್ ಒಬ್ಬರು ಹಚ್ಚಿದ್ರಕ್ಕ. ಮಾತಾಡಬೇಕಂದ್ರೆ ಟೈಮ್ಸಿಗ್ಲಕ್ಕ ಹಿಂಗಾಗಿ ನಾನು ಮಾತಾಡಿಲ್ಲ ಅವರು ಗೂಡ.
ಹೌದಾ
ಹು ಅಕ್ಕ
ಅಕ್ಕ ಇಲ್ಲಿ ಕೆಂಭಾಯಿನಿಂತೀನಿ ಎಲ್ಲಿ ಇರೋದ್ ಅಕ್ಕಾ.
ಹಾ ಪಾ ಕೆಂಭಾವಿಯ ಲೆ ಇರೋದು
ಇಲ್ಲಿ ಹಾಸ್ಟೆಲ್ ಇದೆ ಅಂತಲ್ಲಕ್ಕ ಎಲ್ಲಿಕ್ಕ.
ಹಾ ಇಲ್ಲ ಹಾಸ್ಟೆಲ್ ಜಿ ಸೆಂಟ್ರ ಕಂಪ್ಯೂಟರ್ ಇಲ್ವಾ
ಹಾ ಹಾ ಅಲ್ಲಿ ಹುಚ್ಚ್ ಗೆ ದಾರಿ ಆಸ್ತಿ
ಹ ಹಾ ಅಲ್ಲ ಅದ ಹ್ಮ
ಹಾ ಅಕ್ಕ
ಅಲ್ಲೇ ಐತಪ್ಪಾ ಅಂದೆ
ಸರ್ಕಾರ ದವಾಖಾನೆ ಇದೇನಾ ಅಕ್ಕ ಅಲ್ಲಿ.
ಹಾ ಅದರಿಂದ ಹಾ
ಅದು ಗೌರ್ಮೆಂಟ್ ಅದು ಹೈಸ್ಕೂಲ್ ಇದೆಯಲ್ಲ.
ಹಾ ಐಸ್ಕೂಲ್ ಹಿಂದೆಗಡೆನ ಇರ
ಅದೇ ಏನ್ ಅಕ್ಕಾ ಹಾಸ್ಟೆಲ್ ಮನಿ ಇದ್ದಂಗ ಇದೆ ಅದು ಹಾಸ್ಟೆಲ್ ಏನ ಅದ್.
ಇಲ್ಲ ಮನೆ ಐತಿ ಬಾಡಿಗೆ ಕೊಟ್ಟಿದ್ದಾರ ಹಸ್ಟೆಲ್ ತರಕು ಇರ್ತವಿ ಅಷ್ಟು.
ಹೌದಾ ಅಕ್ಕಾ
ಹಾ
ಹ್ಮ್ಮ್ ಒಂದ್ ವರ್ಷದಿಂದ ಅಲ್ಲಿ ನಮ್ ತಂಗಿದವರು ಇದ್ರಕ ಅದೆ ಅಂತ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೇಳ್ಬೇಕಂತ ಅದೇಏನ. ರಸ್ಲ್ಲ ಇರೋದು ಆ
ಹಾಸ್ಟೆಲ್
ಗೌರ್ಮೆಂಟ್ ಹೈಸ್ಕೂಲ್ ಹಿಂದ್ ಕಡೆ ಏನಿದಿಲ್ಲಾ?
ಹ್ಮ್ ಅದೇ
ಎಷ್ಟ ಜನ ಎಷ್ಟ್ ಜನ ಇರ್ತೀರಕ್ಕ ನೀವು ಅಲ್ಲಿ
ಹಾಗೆ ಹತ್ತು ಜನ ಆಗವಿ ಅಂದ್ರೆ ಫಸ್ಟ್ ಪಿಯು ದವರ್ ಇನ್ನು ಬಂದಿಲ್ಲ.
ಹೌದ ಅಕ್ಕಾ.
ಇವಾಗ ಡಿಗ್ರಿ ಮತ್ತೆ ಸೆಕೆಂಡ್ ಪಿಯುದವರ ಇದ್ದಿವಿ ಅಷ್ಟೆ.
ಹಾ ಅಕ್ಕಾ
ಹ್ಮ
ಅಕ್ಕ ಒಂದು ಐದು ನಿಮಿಷ ಬಿಟ್ಟು ಮಾಡ್ತನಿ ಅಕ್ಕ ನಿಮ್ಗೆ ಕಾಲು.
ಹಾ ಸರಿ
ಸ್ವಲ್ಪ ಅಕ್ಕ ಸ್ವಲ್ಪ್ ಕೆಲ್ಸ ಇದೆ ಆಮೇಲ್ ಮಾಡ್ತನಕ್ಕ.
ಹಾ ಸರಿ ಸರಿ
ಹಾ ಅಕ್ಕಾ